ಹಲೋ?
ಹಲೋ?
ಹಾ ನಮಸ್ಕಾರ?
ಹಲೋ?
ಹಲೋ?
ಹೇಳಿ?
ನಮಸ್ಕಾರಾ.
ನಮಸ್ತೆ.
ಹಾ ಚೆನ್ನಾಗಿದ್ದೀರಾ?
ಹೌದು ನೀವ ಚೆನ್ನಾಗಿದ್ದೀರಾ?
ಹ ನಾವು ಚೆನ್ನಾಗಿದ್ದೀವಿ ಊಟ?
ಆಯ್ತು ನಿಮ್ದು?
ಹಾ ನಮ್ದು ಆಯ್ತು ಏನ್ ಮಾಡ್ತಾ ಇದ್ರಿ ನೀವು?
ಓದತಾ ಇದ್ದೀವಿ ಹೌದು.
ಮತ್ತೆ ಏನ್ ಸಮಾಚಾರ ಬೆಳಿಗ್ಗೆ ಏನ್ ಊಟ ಮಾಡಿದ್ರಿ?
ಬೆಳಿಗ್ಗೆ ಟಿಫನ್ ತಿಂದ್ದವಿ ತಿಂಡಿ ತಿಂದ್ದವಿ.
ಹೌದಾ ನೀವು ಎಲ್ಲಿರುವುದು?
ನಾವು ಹ
ಹಲೋ?
ಹಲೋ?
ಹಾ ಹೇಳಿ ಎಲ್ಲಿ ಇರೋದ್ ನೀವು?
ಹಾ ಮನೆ ಅಲ್ಲಿ.
ಮನೆಯಲ್ಲ ಅದಕ್ಕೆ ಹಾ ನೀವು ಎಲ್ಲರೂ ಚಿಕ್ಕ ವಯತಸ್ಸಲ್ಲಿ ಪ್ರವೇಶಕ್ ಹೋಗಿದ್ರಾ?
ಏನು?
ನೀವೆಲ್ಲರೂ ಚಿಕ್ಕ ವಯಸಲ್ಲಿ ಪ್ರವೇಶಕ್ ಹೋಗಿದೀರಾ?
ಇಲ್ಲಾ?
ಹಾ ನಾನು ಪ್ರವೇಶಕ್ಕ ಪ್ರವಾಸಕ್ಕೆ ಹೋಗಿದ್ದೆ.
ಹಾ
ಹೂ ನಿಮಗ ಒಂದ್ ಇದೇ
ಗಳು ಇರುತ್ತೆ ಅಲ್ವಾ ಅದನ್ನ ಹೇಳಿ.
ಸವಿ ನೆನ್ಪಿಲ್ಲ ಇಲ್ಲ ಕಹಿ ನೆನಪು ಇದೆ ಹೇಳಲ್ಲಾ.
ಹಾ ಹಾ ಹೇಳಿ.
ನಾನಾ ಹೀಗೆ ಒಂದ್ಸಲ ಹತ್ತನೇ ತರಗತಿಯಲ್ಲಿ ಹೋಗಿದ್ದೆ ಪ್ರವೇಶಕ್ಕೆ.
ಪ್ರವಾಸಕ್ಕೆ.
ಹಾ ಪ್ರವಾಸಕ್ಕೆ. ಆಗ ಅಲ್ಲೇ ಬಸ್ ಬಸ ಹೊಳಗಳಲ್ಲ ಹೋಗ್ತಾ ಇರ್ಬೇಕು ನಾವು. ಕುಣಿತಾ ಇದವಿ ಕುಣಿತಾ ಇದ್ ಸಡನ್ ಅಂದ್ರೆ ಆ ತಕ್ಷಣಕ್ಕೆ ಬಸ್ಸು ಓಡ್ಸುವ ಚಾಲಕ. ಬ್ರೇಕ್ ಹಾಕ್ಬಿಟ್ಟಾ.
ಹ್ಮ್.
ನಾನ್ ಹಾಗೆ ದಿಢೀರ್ ಅಂತ ಮುಂದೆ ಹೋಗ್ಬಿಡಿದ್ದೆ.
ಹ್ಮ ತ್ತೆ ಹೇಳ್ಬೇಕು ನೀವು ಏನ್ ಮಾಡ್ತಿರೋದು ನೀವು ಓದ್. ಮನೆಯಲ್ಲಿ ಇದೀರಾ ಇಲ್ಲ ಕೆಲ್ಸಕ್ಕೆ ಹೋಗ್ತಾದೀರಾ.
ನಾವು ಕೆಲ್ಸಕ್ ಹೋಗ್ತಾದ್ದೀವಿ.
ಹ್ಮ್. ಮತ್ತೆ ನೀವೆಲ್ಲಾರೂ ಪ್ರವೇಶಕ್ಕೆ ಹೋಗ್ತೀರಾ.
ಇಲ್ಲಾ.
ಚಿಕ್ಕ ವಯಸ್ಸಿನಲ್ಲೂ ಹೋಗೇ ಇಲ್ಲ ಪ್ರವೇಶಕ್ಕೆ.
ಇಲ್ಲಾ ಹೋಗಿಲ್ಲ.
ಹೌದಾ.
ಹ್ಮ್ ನೀವ ಇನ್ನು ಸವಿ ನೆನೆಪುಗಳೆಲ್ಲಾ ಇರುತ್ತೆ ಅಲ್ವಾ ಅದನ್ನ ಹೇಳಿ.
ಸಾವಿ ನೆನಪು ಅಂದ್ರೆ. ಸವಿ ನೆನಪುಂದ್ರೆ ಯಾವ್ ತರ ಸವಿನೆನ ಪು ಬೇಕು ನಿಮ್ಗೆ ಹೇಳೋದಕ್ಕೆ.
ಪ್ರವಾಸದಲ್ಲಿ ಒಳ್ಳೊಳ್ಳೆ ಸವಿ ನೆನಪುಗಳ ಇರುತ್ತೆ ಅಲ್ವಾ ಅದನ್ನ ಹೇಳಿ.
ಸಂಡೇ ಹೋಗಿದ್ಯಾವ. ಅಲ್ಲಿ ನಮಗೆ ಊಟ ಮಾಡಪ ಅಂದ್ರೆ ಅಡುಗೆ ಮಾಡಿದ್ರು ಪಲ್ಲವ ತಿಂದಿದ್ದವಿ.
ಹ್ಮ್.
ತುಂಬಾ ಚೆನ್ನಾಗಿತ್ತು.
ಹ್ಮ.
ನೀವ ಅಂದ್ರೆ. ಕಾ ಹಾ ಆಮೇಲೆ ಹಾ.
ಹೇಳಿ.
ನಿನ್ಗೆ ಅಡ್ಗೆ ಮಾಡಕ್ ಬರತ್ತ.
ಇಲ್ಲ ನಿಮಗ್ ಬರುತ್ತಾ.
ಹಾ ಬರತ್ತೆ ನನ್ಗೆ ರೊಟ್ಟಿಯನ್ನು ಗುಂಡಿನ ಆಕದಲ್ಲಿ ತಟ್ಟಾಗ. ಅದೇ ತಟಲಾ ತಿನ್ನಕ್ಕ ಬರುತ್ತೆ.
ಯಾವ್ ತರ ಮಾಡುದು.
ಮುದ್ದೇನ ಮೊದ್ಲು ರಾಗಿ ಇಟ್ಟ ತಕೊಬೇಕು.
ಹಮ್.
ರಾಗಿ ಇಟ್ಟನ ನೀರ್ಗ ಹಾಕೊಂಡು ಕುದಿಸಕೋಬೇಕು. ಪೊಣೆ ಏನಾದರು ಇಟಕೊಂಡ ಕುದಸಕೊಬೇಕು. ಅದಾದ್ಮೇಲೆ ನೀಮ್ ಅಂದ್ರೆ ನಿಮ್ ಮಾತೃಶ್ರೀ ಏನ್ ಕೆಲ್ಸ ಮಾಡದು.
ಹ್ಮ್.
ನಿಮ್ಮ್ ಮಾತೃಶ್ರೀಯ ಏನ್ ಕೆಲಸ ಮಾಡದು.
ನ್ ಕೆಲಸ ಮಾಡಲ್ಲ ಮನೆಯಲ್ಲೇ ಇರ್ತಾರೆ
ಹೌದಾ
ಹೌದು
ಹ್ಮ್ ಮತ್ತೆ ಏನ್ ಸಮಾಚಾರ ಎಲ್ಲಾ ಆರಾಮ ಇದೈತೀವ್ನ ನಿಮ್ಮ ಜೀವನ ಎಲ್ಲ ಹೇಗಿದೆ ನಿನ್ ನಿಮ್ಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದ್ರೂ ಇದರಾ
ಇದ್ದಾರೆ
ಹ ಅವ್ರ ನಾಮ
ಅವರು ಒಬ್ರು ನನ್ಗಿಂತ ದೊಡ್ಡವರು ಇನ್ನೊಬ್ಬ ನನ್ಗಿಂತೂ ಚಿಕ್ಕವ್ನು ಚಿಕ್ಕ
ನಾಮ ಅಂದ್ರೆ ಹೆಸರು ಹೆಸರು ಹೆಸರು
ಹಾ ಗೊತ್ತಾಯ್ತು ಹೇಳ್ತಾ ಇದೀನಿ ನೀ ಸುಮಂತ ಮತ್ತೆ ಸಿದ್ದಿಫ್ ಅಂತ
ಹೌದಾ
ಹ್ಮ್
ಮತ್ತೆ ನಿಮ್ಗೆ ಜೀವನದಲ್ಲಿ ಪ್ರಿಯವಾದವರು ಯಾರಾದ್ರು ಇದರ
ಇದ್ದಾರೆ
ಯಾರು ಅವರನೇ ಅಂದ್ರ ಹೆಸರು
ಹೆಸ್ರೇಲ್ಲಾ ಹೇಳ್ಬಾರ್ದು
ಹೌದಾ
ಹ್ಮ್
ಅಂದ್ರೆ ಪ್ರಿಯವಾದವರು ಅಂದ್ರೆ ಹತ್ರವಾದವರು ಮನ್ಸ್ಸಿಗೆ
ಅಂತವ್ರು ಯಾರು ಇಲ್ಲ
ಹೌದಾ
ಹ್ಮ್
ಹ್ಮ್ ನಿಮ್ ತಂದೆ ತಾಯಿ ಎಲ್ಲಾ ಕ್ಷೇಮವಾಗಿದ್ದಾರಾ ಹೌದಾ ಮತ್ತೆ ಏನ್ ಸಮಾಚಾರ
ಹೇಳಿ ನೀವೆ
ಏನು ಇಲ್ಲ ಕಣ್ರಿ ಹೇಳ್ಬೇಕು ನೀವೆ ಎಲ್ಲಾ
ನೀವೇ ಹೇಳಿ ಏನು ಏನಾದ್ರು ಒಳ್ಳೆ ಒಳ್ಳೆ ನೆನಪುಗಳು ಇರುತ್ತೆ ಅಲ್ವಾ ನಿಮ್ ನೀವ್ ಪ್ರವಾಸಕ್ ಹೋದಾಗ ಎಲ್ಲ ಎಲ್ಲಿ ಹೋಗಿದ್ರಿ ಏನೇನು ಅಂತ ಎಲ್ಲ ಹೇಳಿ
ನಾನು ಮತ್ತೆ ಒಂದ ಹುಡ್ಗಿ ಪ್ರವಾಸಕ್ ಹೋಗಿದ್ವಿ ಕಣ್ರಿ ದೇವಸ್ಥಾನಕ್ಕೆ ಹೋಗಿದವಿ ಆ ಹುಡ್ಗಿ ಅಲ್ಲಿ ಹೋಗಿ ಎಲ್ಲಾರ್ನುೂ ಕೇಳ್ಕೊಬ ತು ಕಣ್ರೀ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂತ
ಹ್ಮ ಹ್ಮ್
ಹ್ಮ್
ಅಷ್ಟೇನಾ
ಅಷ್ಟೇ ಕಣ್ರೀ ಇನ್ನೇನು ಅಂದ್ರೆ ನಿಮ್ಗೆ ಶ್ರಾವಣ ಬೆಳೊಳ್ಳುವ ಬಗ್ಗೆ ಗೊತ್ತಾ
ಹ್ಮ್ ನೀವೆ ಹೇಳಿ
ಶ್ರಾವಣ ಬೆಳಗುಳ ಅಂದ್ರೆ ಅದು ಫುಲ್ಲು ದೊಡ್ಡದು ಇದೆ ಅದು ಮೂರ್ತಿ ಅದು ಹ ಅದ್ರ ಇತಿಹಾಸ ಬಂದ್ಬಿಟ್ಟು ಅದು ಹಾಗೆ ಬೆಳ್ಕೊಂಡ್ ಹೋಗುತ್ತೆ
ಹ್ಮ್
ಅದಕ್ ಬೆಳ್ಕೊಂಡ ಹೋಗಬಾರ್ದ ಅಂತ ಅದ ತಲೆ ಮೇಲೆ ಗೂಟ ಹೊಡೆದಿದ್ದಾರೆ
ಹೂ
ಅದ್ಕೆ ಅದು ಬೆಳ್ಕೊಂಡ ಹೋಗದನ್ನ ನಿಲ್ಸಿದೆ ಅದು ನಿಮ್ಗೆ ಗೊತ್ತಾ ಹಾ ಏನೋ ಹೇಳ್ಬೇಕು ಅನ್ಕೊಂಡೆನ್ರಿ ಹೇಳ್ಬೇಕರ್ಕಣೆ ಮರ್ತೋ ಇದ್ದೆ ಮರ್ತ ಹೋದೆ ನಿಮ್ಗೆ ಅಡ್ಗೆ ಮಾಡಕ್ ಬರುತ್ತಾ
ಇಲ್ಲ
ಈ್ ಊರ್ ಕಡೆ ಏನ್ ಜಾಸ್ತಿ ಪ್ರಸಿದ್ಧ
ರಾಗಿ ಮುದ್ದೆ
ರಾಗಿಿ ಮು್ದೇರಾ
ಹೌದು
ರಾಗಿ ಮುದ್ದ ಜೊತೆ ನೆನ್ಚ್ಕೊಳಕ್ ಏನ್ ಪ್ರಸ ಪ್ರಸಿದ್ಧ
ಚಿಿಕನ್ ನಾಟಿ ಕೋಳಿ ಸಾರು
ಹೌದಾ ಇನ್ನೇನ್ ಪ್ರಸಾದ ಇನ್ನೇನ್ ಪ್ರಸಿದ್ಧ
ಹೂ ಚಿನ್ನ ಚಿನ್ನ ಪ್ರಸಿದ್ಧ ನಮ್ ಜಿಲ್ಲೆಗೆ
ಹೌದಾ ನಿಮ್ ಯಾವ ಊರಿಂದ ಬಂದಿರೋ ನೀವು ಯಾವ್ ಊರು
ನಮ್ದ ಚಿನ್ನದ ನಾಡು
ಯಾವುದು
ನೀವೇ ಹೇಳಿ
ಕೋಲಾರ್
ಹೌದು
ಅಲ್ ಅಷ್ಟೊಂದ ಚಿನ್ನ ಸಿಗುತ್ತಾ
ಹೌದು
ಹೂ ಹೂ ಮತ್ತೆ
ಹೇಳಿ ನೀವೇ
ಏನು ಇಲ್ಲ ಕಂಡ್ರಿ ನಿನ್ಗೆ ಅದ್ರ ಕಥೆ ಗೊತ್ತಾ
ನೀವೇ ಇಡಿ ಯಾವ್ದಾದೂ
ನಿಮ್ಗೆ ಅದ್ರ ಕಥೆ ಗೊತಿದ್ರೆ ಎಲ್ರಿ ಪೂರಾತರದ ಬಗ್ಗೆ
ನಂಗೆ ಗೊತ್ತಿಲ್ಲ ನೀವೇ ಹೇಳಿ
ಹೌದಾ ಕಥೆಗಳಂದ್ರೆ ನನ್ಗೆ ಈ ಹಾ ಒಂದ್ ಕಥೆ ಗೊತ್ತ ಕೇಳಿ ಆ ರಾಜಂದ ಒಬ್ ಇಬ್ರು ಹೆಣ್ದೀರಿ ಇದ್ರು
ಹೂ
ಹಾ ಇಬ್ರು ಎಣ್ಟೀರ್ಗೆ ಇ ಇಬ್ರು ಮಕ್ಕಳ ಇದ್ರು ಆ್್ರ ಮ ಮಗ್ ಆಗ ಗಂಡನ ಮನೆಗ್ ಹೋದ್ರು ಆ ಗಂಡನ ಮನೆಗೆ ಹೋದ್ ಆಮೇಲೆ ಅವ್ರಾಗ ಇದಿದ್ರು ಮಕ್ಳ ಐತು
ಹೂ
ಅದಾದ್ಮೇಲೆ ಜೀವನ ಹೀಗೆ ಆರಾಮಾಗಿ ಸುಖವಾಗಿ ನಡೀತಾ ಇತ್ತು ಅಷ್ಟೇ ಕಂಡ್ರ
ಇಷ್ಟೇನ
ಹಾ
ಹೂ ಮತ್ತೆ
ಹೇಳ್ಬೇಕು ಪಡ್ರಿ ನೀವೇ ಮತ್ತೆ ನಿಮ್ಗೆ ಎ ಅಡ್ಗೆ ಮಾಡಕ್ ಬರಲ್ಲ
ಇಲ್ಲ....
ಕಲ್ಕೋಬೇಕಲ್ವಾ ನೀವು.
ಕಲ್ತ್ಕೋಬೇಕು.
ನಿಮ್ಗೆ ಇನ್ನೇನೆ ಆಟ ಆಡಕ್ ಏನೇನ್ ಬರುತ್ತೆ.
ನಂಗೆ ವಾಲಿಬಾಲ್ ಅಂದ್ರೆ ಇಷ್ಟ.
ಹ್ಮ್
ಹ್ಮ್ ತ್ರೋಬಾಲ್ ಬರುತ್ತೆ ಬಟ್ ಆಡಲ್ಲ
ಹ್ಮ್
ಒಂದ್ ಕಡೆಯಿಂದ ಕಬಡ್ಡಿನೂ ಇಷ್ಟ.
ಹೌದಾ
ಹ್ಮ್
ಹ್ಮ್ ಹ್ಮ್ ಮತ್ತೆ
ಮತ್ತೆ ಹೇಳಿ ನೀವೆ
ಏ ಏನು ಎಲ್ಲಾ ಹೇಳ್ಬೇಕು ನೀವೇ ತಂತು
ಏನಿಲ್ಲ..
ಹ್ಮ್
ನೀವ ಇಲ್ಲ
ಹೌದಾ
ಹ್ಮ್ ಮತ್ತೆ ನಿಮ್ಗೆ ಎಷ್ಟ ಜನ ಗೆಳತಿರಿ ಇದ್ದರೆ
ನಂಗೆ ಗೆಳ್ತಿಯರಿಲ್ಲ ನಂಗೆ ಗೆಳೆಯರು ಜಾಸ್ತಿ
ಹೌದಾ
ಹು
ಹ್ಮ್ ಅವರೆಲ್ಲಾ ಚೆನ್ನಾಗಿದ್ದಾರಾ.
ಹು ಚೆನ್ನಾಗಿದ್ದ ನೀವೂ
ಹು ಹ್ಮ
ನಿಮ್ಗೆಳ್ತೀಯರಿದ್ದಾರ
ನಮಗೆ ಇದ್ದಾರೆ
ಯಾರ ಯಾರು
ನನಗ್ ತುಂಬಾ ಇಷ್ಟ ಆಗಿದ್ದಂದ್ರೆ ಮೀನಾ.
ಯಾರು